ಹ
ಹಾ ಸರಿ ಹೇಗಿದ್ದೀರಾ
ಹಾ ಚೆನ್ನಾಗಿದೀವಿ ಸರ್ ನೀವ್ ಹೇಗಿದೀರಾ
ನಾವು ಚೆನ್ನಾಗಿದ್ದೀವಿ ಸರ್
ಹಾ ಮತ್ತೆ ಊಟ ಆಯ್ತಾ
ಹಾ ಆಯ್ತು ಸರ್ ಮತ್ತೇನ್ ನಡತ ಸಮಾಚಾರ
ಏನ ಇಲ್ಲಣ್ಣ ಸುಮ್ಮ್ ಅಕ್ಕಂದಿದ್ದಿ ನೋಡು ಸಣ್ಣಗ್ ಗಾಳಿ ಬಿಟ್ಟಿದೆ
ಹೌದ ಯಾವರು ಸರ್ ನಿಮ್ದ
ನಮ ನೋಡೋಣ ಗುಲ್ಬರ್ಗ
ಗಲ್ಬಾರ್ಗ
ಅದು ನೀವು ಬಂದಿದ್ದೀರಾ ಗುಲ್ಬರ ಯಾಕೆ
ಹಾ ಸರ್ ನಾವು ಗುಲ್ಬರ್ಗ ಡಿಸ್ಟ್ರಿಕ್ದಾಗೆ ಇರ್ತೀವಿ ಸಾರು
ಹೌದಾ ನಮ್ ಡಿಸ್ಟಿಕ ನೀವು
ಹೌದು ಸರ್
ಹಾ ಗುಲ್ಬರ್ಗಿ ಡಿಸ್ಟ್ರಿಕ್ ಎಲ್ಲಿ ಎಲ್ಲಿ ಇರ್ತೀರಾ
ಎಡ್ರಾಮಿ ತಲ್ಲೂಕ ದುಮ್ಮ ದುಮ್ಮದ್ರಿ ಗ್ರಾಮ ಕಾಚಾಪುರ್ ಕಾಚಾಪುರ್ ನಮ್ಮ ಪಂಚೆತಿ ವರ್ತತೆ ಹ್ಮ ಸ ಮತ್ತೆನ ಗುಲ್ಬರ್ಗದಾಗ ಈಗ ಮಳೆಗೆ ಬಂದದೆ
ನೋಡಪ್ಪಾ ಮಳಿಗಾಲ ಇದೆ ಅಂದ್ರೆ ಮಳಿ ಬರಲಗದೆ
ಹೌದಾ
ಹ ಬಾಳ ಅಂದ್ರೆ ಬಾಳ ಸಮಸ್ಯೆ ನಡತಿದೆ ನೀರಿನ್ ಸಲ ಅಿಂದ ಯಾಕಪ್ಪ ಅಂದ್ರೆ ರೈತರು ಮತ್ತೇನಪ್ಪಾ ಅಂದ್ರೆ ಬಹಳ ಸಮಸ್ಯೆಲ್ಲ ಇದಾರೆ ಅದಕ್ಕಂದ್ರೆ ಈಗ ಮಳೆ ಬಂದ್ರನೇ ಬಳೆಗಳು ಸ್ಟಾರ್ಟ್ ಆತವೆ ಹಾ ಮಳಿ ಇಲ್ಲ ನಿಮ್ಮಲ್ಲಿ ಇದ್ಯಾ ಮಳಿ
ಇಲ್ಲ ಸರ್ ಬಾಳ್ ಜುಲೈ ಜೂನ್ ಜೂನ್ ಏಳಕ್ಕೆ ಒಂದು ಸಲ ಬತ್ತು ಮಳೆ ಆಮೇಲೆ ಇನ ಏನಾದ್ರೂ ಏನು ಬಂದೇ ಇಲ್ಲ ಸರ್
ಹೌದು ಏನ್ ನೋಡಿ ಮಳೆಗಾಲ ಚಾಲುಕ ಸೇರಿ ಒಂದವರೆ ಒಂದು ತಿಂಗಳು ಆಯ್ತಪ್ಪಾ ಅವೌದಿಲ್ಲ
ಹೌದು
ಹಾ ಅಂದ್ರೆನು ಮಳಿ ಬರ್ಲಾಗತೆ ಬಾಳ ಅಂದ್ರೆ ಬಾಳ ಸಮಸ್ಯೆ ನಡೆದಿದೆ ಪ್ಪ ಅಂದ್ರೆ ಈಗ ಮಳಿ ಬರ್ಲಿಕ್ಕಂದ್ರೆ ರೈತರಿಗೆ ಬಾಳ ಅಂದ್ರೆ ಬಾಳ ಸಮಸ್ಯೆ
ಸರ ಜುಲೈ ಜುಲೈ ಜೂನ್ ಏಳಕ್ಕೆ ಮಳಿ ಬಂತಲ್ಲ ಬರ ಹಾ ನಮ್ಮ ರೈತರು ಎಲ್ಲರೂ ಏನ್ ಮಾಡಿದ್ರು ಹೊಕ್ಕಿಸಿ ತನ್ ತನ್ ಹೊಲ್ದಾಗ ಹೋಕಿ ಬೀಜ ಬಿದ್ದರೂ ಆಮೇಲೆ ಎಲ್ಲಾ ರೈತರು ಈಗ ಪೂರಾ ಪೇೇಶಾನ್ ಒಳಗಾದ್ರೆ ಎಲ್ಲರೂ ಕಣ ಕಣ ಕಣ್ಣ ಮಳಗದಲ್ಲಿ ನಾವು
ಹೌದು
ಎಲ್ಲೂ ಹೋಗಿಲ್ಲ ಆಮೇಲೆ ಎಲ್ಲಾ ಹಳ್ಳಿ ಎಲ್ಲಾ ಎಲ್ಲಾ ಚಾನೆಲ್ಗಳು ಹಳ್ಳಗಳು ಎಲ್ಲಾ ಒಣಗಿದಾವೆ ಈಗ
ಹೌದು ಯಾಕಪ್ಪ ಅಂದ್ರೆ ಮೊದ್ಲೇ ಬೇಸಿಗೆಗಾಲ ಆಯ್ತು ಅದು ಆದ್ಮ್ಯಾಗ ಮೊದ ಮೊದ್ಲು ಎಷ್ಟ್ ನೀರ್ ಸ್ಟಾಕ್ ಇಟ್ಟಿದ ಪೂರಾಅಂದ್ರೆ ಪೂರ ಖತಮ್ ಆಯ್ತು ಈಗ ಮಳಿಗಾಲ ಚಾಲು ಆಕ ಒಂದ್ ಮಂತ್ ನಿಯರ್ ಆಯ್ತು ಈಗ ಮಳೆನ ಇಲ್ಲಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಎಲ್ಲಿ ಡ್ಯಾಮ್ ಒಳಗನು ನೀರ್ ಇಲ್ಲ ಹಳ್ಳದೊಳಗ್ನುೂ ನೀರ್ ಇಲ್ಲ ಕೆನಲ್ ಒಳಗ
ಸರ್ ನಿಮಗ ಒಂದ್ ಮಾತು ಗುರ್ತಿದಿರ್ಬೇಕಲ್ಲ ಡಿಸೆಂಬರ್ ಡಿಸೆಂಬರ್ ಒಳಗೆ ಇಪ್ಪತ್ತ ಎರಡನೇೆಯ ಇಪ್ಪತ್ತ್ಮೂರನೇ ತಾರೀಕಿಗೆ ಒಂದು ಮಳಿಬಂತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರೊಳಗ ಆ ಒಳಗದಾಗ ನಮ್ಮ ಕಲಬುರ್ಗಿ ಜಿಲ್ಲೆ ಒಳಗ ಒಂದು ನದಿ ಇದೆ ಸಂಗಾಪುರ್ ನದಿ ಸಂಗೈ ನದಿ ನದಿ ಅಂತಕೇಸಿ ಹಾ ಹಾ ಜವರ್ಗಿ ಜವರ್ಗಿ ಇತ ನದಿಗಳು ಆಮೇಲೆ ನಮ್ಮ ಹೆಡ್ರಾಮಿನಿಂತ ಜವರ್ಗಿತನ ಯಾವದು ಎಷ್ಟು ಅಷ್ಟು ಹಳ್ಳ ಇದ್ದು ಅಷ್ಟು ಹಳ್ಳಗಳು ನೀರ್ ಎಲ್ಲಾ ನೀರ್ ರೋಡ್ ಮ್ಯಲ್ ಬಂದಿತ್ತು ಆಮೇಲೆ ತಗೋ ಆಮೇಲೆ ನಮ್ಮ ಜೇವರ್ಗಿ ತಾಲೂಕ ಮತ್ತುಯಡ್ರಾಮಿ ಕಲಬುರ್ಗಿ ಡಿಸ್ಟ್ರಿಕ್ ಅಲ್ಲಿ ಆ ರೋಡ್ ಫುಲ್ ಬ್ಲಾಕ್ ಆಗಿತ್ತು ಮೂರ್ ದಿನಗಳು ಹ ಅಲ್ಲಿ ಹಾ ಆ ಎಲ್ಲಾ ನೀರ್ ಎಲ್ಲಿಗ್ ಹೋಯ್ತು ಅಂತ ನಮಗ ಏನು ಗುರುತ ಆಗಲಗ್ಯದ ಆ ನೀರ್ ಈಗ್ ಸದ್ದು ಕೊಟ್ಟಿದರು ಆ ನೀರ್ ಈಗ್ ಬಂದ್ರ ನಮ್ಮ ರೈತರ ಜೀವನ ಮತ್ತೆ ನಡಿಬೇಕಂತ ಕಷಿನ ಒಂದು ಮಾತ ತ ನಿಮಗ್ ಹೇಳ್ತಿನಿ
ಹೌದು ಕರೆಕ್ಟು ನೀವು ಹೇಳ್ತಾ ಇದ್ದೀವುದು
ಆ ನೀರ್ ಎಲ್ಲಿಹೊಯತಿ ಆ ನೀರ್ ಡ್ಯಾಮ್ ಒಳಗೆ ಹೋಗ ಸ್ಟಾಕ್ ಇತ್ತಲ್ಲಾ
ಅದೇ ಅದೇ ಕರೆಕ್ಟ್ ನಿ ಹೇಳ್ತಾ ಇದು ನಾನ್ ತಿಳ್ಕೊಂಡೆ ಈಗ ನೋಡಿ ಡ್ಯಾಮ್ ಒಳಗೆ ಇದ್ದು ನೀರು ಒಂದೂ ವರ್ಷಾನೇ ಆ ನೀರು ಯೂಸ್ ಮಾಡಿದ್ದಾರೆ ಈಗ ಮತ್ತೇನಪ್ಪಾ ಅಂದ್ರೆ ಬಿಸಿ
ಸರ್ ಒಂದ್ ವರ್ಷ ಎಲ್ಲಿ ಆಗ್ತದ ಸರ್ ಈಗ ಏನು ಮಂತ್ ನೋಡ್ರಿ ಆರನೇ ತಿಂಗಳು ನಡೀಲಕತಿದೆ ಹ ಐದನೇ ತಿಂಗಳ ಎಂಡಿಂಗ್ ಆದ ಈಗ
ಹೌದು ನಾ ಏನ್ ಹೇಳ್ತಾ ಇದ್ದೀನಿ ಬಿಸಿಲು ಹೇಗಿದೆ ಗೊತ್ತ ಗೊತ್ತೆ ಅಗಲ್ಲ ನಿಮ್ಗೆ ಈಗ ಎಲ್ಲಾ ಮಂದಿ ಯೂಸ್ ಮಾಡಿದ್ದಾರೆ ಮತ್ತೇನಪ್ಪಾ ಅಂದ್ರೆ ಸ್ವಲ್ಪಬಿ ಬಿಸಿಲಿಗೆ ನೀರು ಏನಪ್ಪಾ ಅಂದ್ರೆ ಇದು ಒಣಗಿದೆ ಮತ್ತ ಸ್ವಲ್ಪ ಬಿಟ್ಟಿದ್ದ ಇದಾರೆ ಅದು ಸ್ವಲಪ ನೀರ್ ಇದೆ ಈಗ ಇಲ್ಲಪ್ಪಾ ಅಂತಕೇಷ ಸ್ವಲುಪ ಇದೆ ಈಗ ದನ ಕರಗಳಿಗೆ ಬೇಕಂತ ಹೇಳಿ ಖುಷಿ ಎಸ ಅಪಾ ಅಂದ್ರೆ ಅದು ನೀರನ್ನು ಇಟ್ಟಿದ್ದಾರೆ
ಸರ್ ಆ ನೀರು ಆ ನೀರುನು ನಮ್ಮ ಹಳ್ಳಿಗಳು ದಾಗ ಬರ್ಲಆಗೇತಿ ಸರ್ ಅದಕ್ಕೆ ಗೌರ್ಮೆಂಟ್ ಏನ್ ವಿಚಾರ ಮಾಡುತ್ತಿದ್ದೆ
ಇಲ್ಲ ಕರೆಕ್ಟ್ ಹೊಿದ್ದು ಗೌರ್ಮೆಂಟ್ ಏನ್ ತಪ್ಪಿಲ್ಲಪ್ಪಾ ಇಲ್ಲಿ ಮಳೇನ ಬರ್ಲಾಗ್ಯದಪ್ಪಾ ಅಂದ್ರೆ ನೀವ್ ಏನ್ ಗೌರ್ಬಡ್ತೊಂಡು ಏನ್ ಮಾಡ್ತೀರಿ ಹೇಳಿ ನೀರೇ ಇಲ್ಲ ಟೋಟಲಿ ಡ್ಯಾಮ್ ಒಳಗಿದು ಬಿಸಿಲ್ ನಿಂತು ನೀವ್ ಎಷ್ಟರಿ ನೀರು ಇಷ್ಟ ಸಾಕ್ ಮಾಡ್ರೆ ಅದು ಒಣಗ ಹೋಗ್ಬಿಡ್ತದೆ ಯಾಕಪ್ಪ ಅಂದ್ರೆ ಬಿಸಿಲ್ ತಾಪ ಬಾಳ ಇರ್ತದೆ
ಸರ್ ನಿಮಗೊಂದ್ ಮಾತ್ ಹೇಳ ನಮ್ಮ ಹಳ್ಳಿಗಡಗಾಗ ಈಗ ಕುಡಿಲಕ್ ಅಂದ್ರರುನು ನೀರ್ ಕಡಿಮೆ ಬೆಳಗತ್ತೆ
ಹೌದದು ಅಂತ ಪರಿಸ್ಥಿತಿ ಈಗ್ ಇದಿದೆ ನೀವ್ ಹೇಳನ ಅಂತ ತಿಳ್ಕೊಂಡೆ ಇಲ್ಲಿ ನಮ್ ಸಿಟಿ ಒಳಗ್ನು ಹಂಗಿ ಇದೆ ನೀವ್ ಹಳ್ಳಿ ಅಂತಾನೇ ಇಲ್ಲಪ್ಪಾ ಇಲ್ಲಿ ನಮ್ ಗುಲ್ಬರ್ಗ ಸಿಟಿ ಒಳಗ್ನು ಹಏನ್ ನಡತಾ ಇದೆ ಯಾಗಪ್ಪಾ ಅಂದ್ರೆ ಮಳೆ ಬಂದ್ರನೆೇ ನೀ
ಇನ್ಸ್ಟಾಗ್ರಾಮ್ ದಾಗ ರೀಲ್ಸ್ ನೋಡಿದೆ ಆ ರೀಲ್ಸ್ ದಾಗ ಒಂದು ಮಾತ ನ ಕೇಳ್ದ ಔಟ್ ಆಫ್ ಎ್ಟೇಟ್ ನಮ್ಮ ಮುಂಬೈ ಸ್ಟೇಟ್ಲ್ಲಿ ಹ ಮುಂಬೈದಾಗ ನೀರ್ ಬಿಲ್ಕುಲ್ ನೀರೇ ಇಲ್ಲ ತಮಗೆ ಗುರುತಿರ್ಬೇಕು ಮುಂಬೈದಾಗೂ ಒಂದ್ ಗೇಟ್ ವೇ ಆಫ್ ಇಂಡಿಯಾ ಐತಿ ಆ ಗೇಟ್ ಆಫ್ ಇಂಡಿಯಾದಲ್ಲಿ ನೀರು ಹಿಂಗ್ ಹೊಡತಿತ್ತು ಸರ್ ಈಗ ಅಲ್ಲಿ ಹೋಗಿಸಿ ತಳಗ ಹಕಿಸಿ ಕ್ರಿಕೆಟ್ ಟಳಕ ತಾರ ಮಂದಿ ಕೆಸ ಹ್ಮ ಅದ ನೀವೇ ಲೆಕ್ಕ ಹಾಕ್ರಿ ಆ ನೀರೆಲ್ಲಾ ಎಲಿಗ್ ಹೋಯ್ತು ಏನಿಲ್ಲ ಈಗ ಮುಂದೆ ಹೆಂಗ ಹೆಂಗ ಪೂರಾ ನೀರ್ ಖಾಲಿ ಆದ ಮುಂಬೈ ಒಳಗನು ಅಲ್ಲಿನುೂ ಕುಡಿಲಕ್ ನೀರ್ ಇಲ್ಲ ಹೋಗಿಲಕ್ ನೀರ್ ಇಲ್ಲ ನಾವ್ ಇಲ್ಲಿ ತನ ಕೇಳಿವ ಸರ್ ಮುಂಬೈ ಒಳಗ ಗಾಡಿ ವಾಶ್ ಮಾಡಿದ್ೂನು ಫೈನ್ ಆದಂತೆ ಕಿಸಿ ನಾವು ಕೇಳಿವವಿ ಸರ್
ಹೌದ್ ಯಾಕಪ್ಪಾ ಅಂದ್ರೆ ಈಗ ಕುಡಿಲಿಾಕೆ ನೀರ್ ಇಲ್ಲಪ್ಪಾ ಅಂದ್ರ ವಾಷ ನೀವು ಎಲ್ಲಿ ನಿಂತ ಮಾಡ್ತೀರಿ ಹೇಳಿ ಕರೆಕ್ಟ್ ಇಲ್ಲ ಈಗ ನೀರಿನ್ ಬಹಳ ಸಮಸ್ಯೆ ಅಂದ್ರೆ ಬಾಳ ಸಮಸ್ಯೆ ನಡದಿದೆ ಯಾಕಪ್ಪ ಅಂದ್ರೆ ಯಾವಾಗ್ ಮಾಡ ಮಳೆ ಬರ್ಬೇಕಿತ್ತು ಆಾಗ ಬಂದಿಲ್ಲ ಈಗ ನೋಡಿ ದೊಡ್ಡ ದೊಡ್ ಸಿಡ್ ಒಳಗೆ ಯಾವ ಕೊಡರಪ್ಪ ಅಂದ್ರೆ ನೀರ್ ಬಹಳ ಬೇಕಾಗಿರುತ್ತ ಪ್ರತಿ ಮ ನೀರ್ ಬೇಗ ಹೌದಿಲ್ಲ ಅಂದ್ರೆ ದೊಡ್ಡ ಚುಟಿ ಮುಂಬೈ ಅಂದ್ರೆ ಪೂರ ಒಂದ ಬಹ ದೊಡ್ಡ ಸೀಟೆೆಯಲ್ಲಿ ನೀರ್ ಬೇಕಾಗಿತ್ತು ಮತ್ತ ಒಂದ ತಿಂಗಂಗಳಟಾಗಿ ಅದ್ರ ಸಲ ನೀರಿನ ಕಡಿಮೆ ಆಗಿದೆ ಏನಿಲ್ಲ ಈಗ ಮೊನ್ನೆ ಮತ್ ಮಳಿ ಬಂದ್ಕ ಶಲ ಎಲ್ಲ ರಿಕವರ್ ಆಗಿದೆ ಅಲ್ಲಿನ
ಹೌದಾ ಸರ್
ಒಂದ್ ಒಂದ್ ಎಂಟ ದಿನ ಆಯ್ತು ಮಳಿ ಬಹಳ ಅಂದ್ರೆ ಬಹಳ ಒಳ್ಳೆ ಮಳಿ ಆಗಿದೆ ಅಲ್ಲಿ ರವಿವಾರ ನ ಆಯ ಅೋಗ
ಯ ಬರ್ಲ ಆ ಕರ್ನಾಟಕ ಪ್ಲಸ್ ಕರ್ನಾಟಕ ಒಳಗೆ ಬಾಳ್ ತೊಳಿ ಬರ್ಲಾಗತ್ತೆ ನಮ್ಮ ಬೆಂಗ್ಗಳೂರ್ ರಾಜಧಾನಿಯಲ್ಲಿ ಬರ್ಲ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಬ
ಉತ್ತರ ಕರ್ನಾಡ ಅದು ಇಲ್ಲ ಕರೆಕ್ಟ್ ನೀವ್ ಯಾು ಕರೆಕ್ಟ್ ಯಾಕಪ್ಪ ಅಂದ್ರೆ ನಮ್ ಕೈಯಲ್ಲಿಲ್ಲ ನಿಮ್ ಕೈಯ ಎಲ್ಲಿಲ್ಲ ಹೌದಿಲ್ಲ
ಇಲ್ ಇಲ್ಲ ಸರ್ ನಾವು ಒಂದು ಒಂದು ಮತ್ಯಾಗ ಕೇಳುದ ಸಾತ್ಗಿಡ ಮತ್ಯಾಗ ಆ ಮತ್ಯ ಏನಂತಲ್ರಿ ಸರ್ ನಾಲ್ಕ್ ಭಾಗದಾಗ ಮೂರ್ ಭಾಗಕ್ಕೆೈ ಮಳಿ ಆದಂತೆ ಒಂದ್ ಭಾಗಕ್ಕೆ ಇಲ್ಲ ಆ ಒಂದ್ ಭಾಗ ಯಾವದಾದಂತ ಕಷ ಅದನ್ನು ಹೇಳಿಲ್ಲ
ನೋಡ್ರಿ ಅಂತ್ರಿ ಏನ್ ನೀವು ನಬ್ ಮಾಡಾ್ದು ನೋಡಿ ಎಲ್ಲ ಅಜಜ ಎಜುಕೇಟೆಡ್ನವರು ಅಂತ ನಂಬಬ್ಯಾಡ್ದಪ್ಪ ಅಷ್ಟು ಪರಿಸ್ಥಿತಿ ಒಳಗೆ ಅಂತ್ರ ಇದ್ರ ಅವ್ರ್ ಮಳಿ ಮಾಡಬೇಕು
ಇಲ್ಲ ಸರ್ ನ ನಮಗ ಏನ್ ಭಯ ಅವರುೂ ಸಾತ್ ತಿೆಗಳಮತ್ಯಾನು ನಮ್ ಭಾಗದಾಗ ಇದ್ದಾರೆ ಆಹ ಆ ನಮ್ ಭಾಗದಾಗ ಮಳಿನೂ ಇಲ್ಲ ಆ ಭಾಗ ನಮ್ದೇ ಇತ್ತು ರ್ಬೇಕಂದಕ ಇಷ್ಟ್ ನಮಗ್ ಒಂದು ಇದು ಡೌಟ್ ರೀ ಸರ್
ಅದು ಏನಪ್ಪಾ ಅವ್ರು ಹೇಳ್ದವ್ರ ಈಗತ್ತ ಅಂತಾರ ಏನ್ ನಂಬಬ್ಯಾಡ್ದ್ನ ಏನ್ ಕೇಳ್ತನ್ಪ ನೋಡ್ಕೊರಿ ಈಗ ಮಳ ಆಗ್ ಬರ್ಲಾಗತಿಲ್ಲಪ್ಪ ಅಂದ್ರ ನಾವು ಪರಿಸರವನ್ನು ನಷ್ಟ ಮಾಡ್ಲಾಗತಿವಿ ಯಾಕಂತಂದ್ರೆ ಗ ಗಳನ್ನು ಕಡಿಲಾಗವಿ ಫ್ಯಾಕ್ಟ್ರಗಳನ್ನು ಬಳಸಲ ವಿ ಇದರಿರಂದ ಏನಪ್ಪಾ ಅಂದ್ರೆ ಮಳಿ ಬರೋದು ಬಹಳ ಕಮ್ಮಿ ಆಗ್ತದೆ ಎಷ್ಟು ಗಿಡಗಳು ಇರ್ತವೆ ಅಷ್ಟ್ ಮಳಿ ಬರ್ತದಂತೆ ನಿಮ್ಗೆ ಗೊತ್ತಿದೆಲ್ಲ ಇದು ಹ್ಮ್ ಯಾಕ ಅಂದ್ರೆ ನಾವು ಜಾಸ್ತಿಯ ಆದಂತ ಗಿಡಗಳನ್ನು ನಡೆಸ್ಬೇಕು ಮತ್ತೇನಪ್ಪಾ ಅಂದ್ರೆ ಪಲ್ಯೂಷನ್ ಅನ್ನು ಕಡಿಮೆ ಮಾಡ್ಬೇಕು ಇದರಿ ನಿಂತ ಏನಪ್ಪಾ ಅಂದ್ರೆ ಏನತದಂದ್ರ
ಪಲ್ಯೂಷನ್ ಏನ್ ಏನ್ ಹೇಳದ್ರೀ ಇದು ಪೊಲ್ಯೂಷನ್ ಏನ್ರೀ
ಪಲ್ಯೂಷನ್ ಅಂದ್ರೆ ಫ್ಯಾಕ್ಟ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ ಇದ್ದಾವೆಲ್ಲ ಅದ್ರದ್ದ ಏನಪ್ಪಾ ಅಂದ್ರೆದು ಪೊಲ್ಯೂಷನ್ ಆಗ್ತದೆ ಅದು ಪೊಲ್ಯೂಷನ್ ಏನ ಅಂದ್ರೆ ಪ್ರಾಬ್ಲಮ್ ಆಗ್ತದೆ ಅದು ಮಳೆ ಬರೋದು ಅದ್ರ ಲಂದ ಏನಪ್ಪಾ ಅಂದ್ರೆ ಸೈಂಟಿಸ್ಟ್ ಗಳು ಇರ್ತಾರೆ ನೀ ಎಷ್ಟ ಆದಷ್ಟು ನಿಮ್ಮ ಜೀವನ ಉಳಿಸಬೇಕಂದ್ರೆ ಗಿಡಗಳನ್ನು ಹಚ್ಚಿ ಯಾಕಪ್ಪಾ ಅಂದ್ರೆ
ಸರ್ ಮನ್ ಐ ಪಿ ಎಲ್ ಐ ಪಿಎಲ್ ಎಲ್ ಐತಲ್ಲ ಐ ಪಿ ಎಲ್ ಒಳಗ ಒನ್ ಡಾಟ್ ಬಾಲಿಗೆ ಒ ಗಿ ಗಿಡಗಳು ಅಚ್ಚಿ ಅಲ್ಲ ಸರ್ ಮತ್ತೆ ಆಗ ಬರಲ
ಇಲ್ಲ ಅದು ಎಲ್ಲಿ ಹಚ್ಚೇರಿ ನಿಮ್ಗೆ ಗೊತ್ತಿದೆ ಕೇರಳ ಹಚ್ಚಿರಿ ಗುಜರಾತ್ ಇಲ್ಲಿ ನಮ್ದ ಉತ್ತರ ಕನ್ನಡ ಹಚ್ಚಿರೇನು ಇಲ್ಲಿ ಗುಲ್ಬರ್ಗಾ ಭಾಗಕ್ಕೆ ಹಚ್ಚಿರೇನು ರಾಯಚೂರ್ ರಾಯಚೂರ್ ಡಿಸ್ಟ್ರಿಕ್ ಹಚ್ಚಿರ ನೀವು್ ಅಂತಲ್ಲಿ ಹೇಳ್ಬ ನೀ ಎಲ್ಲಿ ಹಸ್ತರ್ ಅಲ್ಲಿ ಏನಪ್ಪಾ ಅಂದ್ರೆ ಮರಗಳರ್ ಇದರ್ಲಿಂತ ಮ ಮಳೆ ಬರುತ್ತದೆ ನೀ ಎಲ್ಲಿರ ಹಚ್ಕಿಸಿ ಮಳಿ ಬಲ್ಲಿ ಅಂದ್ರ ಬರಲ್ಲ ಹಂಗೇನಿಲ್ಲ ಏನ್ ಮಾಡ್ಬೇಡಿ ಏನಪ್ಪಾ ಅಂದ್ರೆ ನಮ್ದು ಏನ್ ಜವಾಬ್ದಾರಿ ಅಂದ್ರೆ ಎಲ್ಲ ಸುಬಂದಿದು ನಮ್ದು ನಿಮ್ದು ಏನಪ್ಪಾ ಅಂದ್ರೆ ಪರಿಸರವನ್ನು ಬಿ ಬಳಸ್ಬೇಕು ಒಳಸ್ದಿರನಪ್ಪಾ ಅಂದ್ರೆ ನಮ್ಗೆ ಒಳ್ಳೇದಾಗ್ತದೆ ಮತ್ತ ಏನಿಲ್ಲ
ಈಗ ನೀವು ಹೇಳದಂತಕ ಗಿಡಗಳು ಹಚ್ಬೇಕು
ಹೌದು ಳಗಳನ್ನು ನಷ್ಟ ಮಾಡ್ಬಾರ್ದು
ಈಗ ಸರ್ ಈ ಈಗ ಈಗ ಹೊಲ್ದಾಗ ಎಷ್ಟ್ ಅಷ್ಟು ಬೀಜಗಳು ಹಚ್ಚಿವಲ್ಲ ಅದು ಬರ್ಬೇಕಂದ್ರೆ ಅದಕ್ಕ ಮಳಿ ಬೇಕೆಲ್ಲ
ಅದೇ ನೀವು ಈ ಈಗ ಈ ವರ್ಷದ ಹೇಳ್ತಿದ್ದಿದರ ನೀವು ಕಂಟಿನ್ಯೂ ಮೊದ್ಲ್ ನಿಂತ ಗಿಡಗಳ ಹಾಚ್ಚಿದ್ರೆ ನಿಮ್ಗೆ ಇದು ಪರಿಸ್ಥಿತಿ ಬರ್ತಿತ್ತಾ
ಅದು ಬಿಟ್ರಿ ಸರ್ ಅವ ಅವ ಎಲ್ಲಾ ಮಾತ್ ಬಿಟ್ರಿ ಈಗ ಜೂನ್ ಒಳಗ ಜೂನ್ ಏಳನೇ ತಾರೀಕು ಮಳಿಗಾಲ ಎಷ್ಟೇಟ ಆತ ಹೌದಾ ಈ ಸ್ಟಾರ್ಟ್ ಆಾಕಿಸಿ ಜೂನ್ ಮತ್ತ ಜೂನ್ ಕಲ ಎಂಡಿಂಗ್ನುೂ ಹಲಾಕತೈತಿ ಮತ್ ಯಾಕ ಮಳೆ ಬರಲ್ಲಗ್ಯ ಅದ
ಅದೇನ ಹೇಳ್ದ ಹೋಗತೀನಿಲ್ಲ ಈಗ ನೀವು ಹೇಳಿದ್ರಿ ನಮ್ಮ್ ರಾಜಧಾನಿಯಲ್ಲಿ ಮಳಿ ಬರ್ತಾ ಇದೆ ಬೇರೆ ಕಡೆಯಲ್ಲಿ ಮಳಿ ಬರ್ತಾ ಸದ ನಮ್ದ ಗುಲ್ಬರ್ಗ ಡಿವಿಜನ್ ಬರಲ್ಲಾಗಿದೆ ಅಂತ ನೀವ್ ಹೇಳಿದ್ರಿ ನಿಮ್ಗ ಗುಲ್ಬರ್ಗ ಡಿವಿಜನ್ ಲ್ಲಿ ಅರಣ್ಯ ಪ್ರದೇಶ ಅಲ್ಲಿ ಕಾಣ್ತದೆ ಹೇಳ ನೀ ಕಾಣಲ್ಲ ಜಾಸ್ತಿ ಇಲ್ಲ ಮರಗಳು ಅದಕ್ಕಪ್ಪಾ ಏನಪ್ಪಾ ಅಂದ್ರೆ ನಮ್ದ ಎಲ್ಲಾ ಮಂದಿ ಯೋಚನೆ ಏನ ಪ್ಪ ಅಂದ್ರೆ ಆಯ್ತು ಆಯ್ತು ಒಳ್ಳೇದಾಗ್ಲಿ ಓಕೆ ಥ್ಯಾಂಕ್ಸ್